ಏನ್
ನಾವು ಕುತ್ಕೊಂಡಿದ್ವಿ ನೀವ್ ಏನ್ ಮಾಡ್ತ ಇದಿರಾ
ನಾನು ಹೋಗ್ತಿದ್ದೇನೆ ಮನೆಗೆ.
ಹಾ ಊಟ ಆಯ್ತಾ.
ಇನ್ನು ಇಲ್ಲ ಊಟ ನಿಮ್ದು.
ಹಾ ಆಯ್ತು ನಮ್ದು
ಏನ್ ಮಾಡಿದ್ರಿ.
ನಾವೂ.
ಹೆಂಗ್ ಹೆಂಗ್ ಮಾಡ್ಕಕತ್ರಿ ಅವ್ರು
ಪುಳಿಯೋಗ್ರೆ. ದು ಪೌಡರ್ ಸಿಗುತ್ತೆ. ಪುಳಿಯೋಗರೆ ಪೌಡರು. ಅದಕ್ಕೆ ಒಣಮೆಣಸಿನ್ಕಾಯಿ ತಗೊಂಡು ಆ ಈರುಳ್ಳಿ ಹಚ್ಕೊಂಡು ಒಗ್ಗರಣೆ ಹಾಕಿ ಪೌಡರ್ ಅದು ಕಲ್ಸಿ ಅನ್ನ ರೈಸ್ ಕಳಸಿ ತಿನ್ಬೇಕು
ಹೌದಾ ಮತ್ತೆ ನಿನ್ನೆ ೆನ್ನೆ ನ್ ತಿಂದ್ರಿ ಇಲ್ಲೇನೆ ಐತಲ್ಲ
ನಿನ್ನೆ ನೈಟು ಬಿರಿಯಾನಿ ಮಾಡಿದ್ರು
ಬಿರಿಯಾನಿ ಹೆಂಗ್ ಮಾಡದು
ಬಿರಿಯಾನಿ ಅದು ತರ್ಕಾರಾರಿ ಎಲ್ಲ ಹಚ್ಕೊಂಡು ಇದ ನೀರುಳ್ಳಿ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಎಲ್ಲಾ ಹಚ್ಕೊಂಡು ನಿಂಬೆ ರಸ ಎಲ್ಲಾ ಇಂಡಕೊಂಡು ಮೆಂತೆ ಸೊಪ್ಪ ಉಪ್ಪು ಪುದೀನ ಅದು ಕೊತ್ತಂಬರಿ ಎಲ್ಲ ಹಚ್ಕೊಂಡು ಸರಿ ನ ಕಕೊಂಡು ಒಗ್ಗರಣೆ ಹಾಕ್ಬೇಕು
ಹಾ
ಒಗ್ಗರಣೆ ಹಾಕ್ಬೇಕು
ಹಾ
ಈರುಳ್ಳಿ ಟಮಟ ಏನೆಲ್ಲಾ ಹಾಕ ಹಾಕಿ. ಅಬನ್. ೇಲೆ ಮಸಾಲೆ ಹಾಕ್ಬೇಕು ಅದು ಚಿಕನ್ ಮಸಾಲ ಮಟನ್ ಮಸಾಲ ಎಲ್ಲ ಬರುತ್ತಲ್ಲ ಅದ ಹಾಕಿ ಆಮೇಲೆ ಇದು ಬೆಳ್ಳುಳ್ಳಿ ಇದು ಶುಂಠಿ ಕೊತ್ತಂಬರಿ ಎಲ್ಲಾ ರುಬ್ಕೋಬೇಕು. ಮಿಕ್ಸಿಯಲ್ಲಿ ರುಬ್ಕೊಂಡು ಅದು ಅದ್ರಲ್ಲಿ ಹಾಕಿ ಅರಶಿನ ಪುಡಿ ಒಂದ ಸ್ವಲ್ಪ ಉಪ್ಪು. ಎಲ್ಲಾ ಹಾಕಿ. ಆಮೇಲೆ ಇದು ಆ ನೀರ. ಹಾಕಿ ಚಿಕನ್ ತೊಳ್ಕೊಂಡಿರ್ತೀವಲ್ಲಾ ಸೈಡ್ನಲ್ಲಿ ಇಟ್ಕೊಂಡು ಅಕ್ಕಿ ಹಾಕಿ ಚಿಕನ್ ಹಾಕಿ ಬಿಸಿಲ್ ಮಾಡ್ಬೇಕು
ಹೌದಾ ಮತ್ತೆ ಪ್ರವಾಸಕ್ಕೆ ಎಲ್ಲ ಹೋಗಿಲ್ವಾ.
ಪ್ರವಾಸಕ್ಕೆ ಇವತ್ತು ಹೋಗಿದ್ವಿ ಹೊರ್ಗಡೆ.
ಎಲ್ಲಿ ಹೋಗಿದ್ರಿ.
ನಾವು ಝೂಗ್ ಹೋಗಿದ್ವಿ ಚೆನ್ನಾಗಿತ್ತು.
ಏನೇನ್ ಯ ಏನೇನೆಲ್ಲಾ ಇಯತು ಝೂ ಅಲ್ಲಿ.
ಅಲ್ಲಿ ಇದ್ದು ಪ್ರಾಣಿಗಳು ಪಕ್ಷಿ ಗಳು ಆಮೇಲೆ. ಇದು ಒಂಟೆ.
ಹಾ
ಆ ಆಮೇಲೆ ಆನೆ
ಹ್ಮ ಹ್ಮ್
ದು ವಾತಾವರಣನ ಚೆನ್ನಾಗಿತ್ತು ಹ ಇಲ್ಲಿ ಮಳೆ ಬಂತು ಇವತ್ತು
ಹೌದು ಇಲ್ಲೂ ಮಳೆನೆೇ ತುಂಬಾ ಗೊತ್ತಾ
ಹ್ಮ್ ಚೆನ್ನಾಗಿತ್ತು ವಾತಾವರಣ ಎಲ್ಲಾ ಕುಟುಂಬದ ಜೊತೆ ಹೋಗಿದ್ವಿ
ಹ್ಮ್ ನಿನ್ ಕುಟುಂಬ
ಏನು
ನಿಮ್ ಕುಟುಂಬದಿಂದ ಎಷ್ಟ್ ಜನ ಹೋಗಿದಿ ಹೋಗಿದ್ರಿ
ನಾವು ಎಂಟು ಜನ ಹೋಗಿದ್ವಿ
ಹೌದಾ
ಹ ನಾವು ನಾನು ನಮ್ಮ್ ಅಜ್ಜಿ ನನ್ ತಮ್ಮ ಅಪ್ಪ ಅಮ್ಮ ಅತ್ತೆ ಮತ್ತೆ ಮಕ್ಕಳು ಇಬ್ರು
ಹಾ
ಹಾ ಎಂಟು ಜನ ಹೋಗಿದ್ವಿ
ನಳೆ ಎಲ್ಲ ಚಿಕನ್ ಪೋರ ಸಂಡೆ ಅದದು ನಾಳೆ ಭಾನುವಾರ ಅಲ್ವಾ ನಾಳೆ ಎಲ್ಲ
ಹ ನಾಳೆನ ಹೋಗ್ತೀವಿ
ಹ್ಮ
ನೀವ ಎಲ್ಲಿ ಹೋಗ ತ ಇದ್ದೀರಾ ಪ್ರವಾಸ ಇವಾಗ
ಪ್ರವಾಸ ಇವಾಗೇ ಹತ್ತ
ನೋ ಕಟ್ ಕಟ್ಟ ತಾಯಲ್ಲ
ನಾನ್ ಮಾತಾಡೋದ ಕೇಳಿಸತಿದಯ ನಿಂಗೆ
ಹಾ ಹೇಳಿ
ನಾನು ಮನೆಗ್ ಹೋಗ್ತಿದ್ದೀನಿ ಇವಾಗ
ಹೌದಾ. ಆ ಮಧ್ಯಾಹ್ನ ಇದೆ ಏನ್ ಊಟ ಮಾಡಿದ್ರಿ
ಮಧ್ಯಾಹ್ನ ನಾನು ಚಪಾತಿ ಮತ್ತೆ ಸಾಂಬಾರ್ ಮ ಮತ್ತೆ ಪಲ್ಲ ಎಲ್ಲಾ ಮಾಡ್ಬೇಕ
ಪಲ್ಯ ಹೆಂಗ್ ಮಾಡೋದು
ಆಹ ಪಲ್ಯರು ಆ ಪದನೇ ಕಾಯಿ ಪಲ್ಯ ಕೊಟ್ಟಿದ್ವಲ್ಲ.
ಹಾ ಹಾ
ಇದು ಏನ್ ಮಾಡ್ತಾರ ಅಂದ್ರೆ ಫಸ್ಟು ಹೊಯ್ತ್ಕೋಬೇಕು ಬಂದೆ ಕಳ್ಕೊಂಡೆ.
ಹ.
ಆಲ್ಲೇ ತಡ್ಕೋಬೇಕು ಚೆನ್ನಾಗಿ ಕೊಯ್ದು ಅಂದ್ರೆ ನಾಲ್ಕು ಕಟ್ ಮಾಡ ಅಂದ್ರೆ ನಾಲ್ಕ್ ಸೈಡ್ ಕಟ್ ಮಾಡ್ಬೇಕು
ಹಾ ಹಾ
ತಡ್ಕೋಬೇಕು ಅದಕ್ಕೊಂದ್ ಮಸಾಲ ರೇ ತರ್ತ್ರೆ ಅದಕ್ಕೆ ಆಹ ಎಳ್ಳು ಮತ್ತೆ ಏನೂ ಮೆಣಸಿನ್ಕಾಯಿ ಮತ್ತೆ ಎಣ್ಣೆ ಏನಾದ್ರು ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಈರುಳ್ಳಿ ಬೆಳ್ಳುಳ್ಳಿ ಸೂ ಕೊತ್ತಂಬರಿ ಅಲ್ಲ ಅಕ್ಕಿ
ಹಾ ಹಾ
ಮಿಕ್ಸ್ ಮಿಕ್ಸಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಬೇಕು ಅದಾದ್ಮೇಲೆ ಅದನ್ನ ಬದನೆಕಾಯಿ ಒಳಗಡೆ ತುಂಬಬೇಕು ಬದನೆಕಾಯಿ ಒಳಗಡೆ ತುಂಬಿದಾದ್ಮೇಲೆ ಸಪ್ರೇಟ್ ಆಗಿ ಒಂದ ಪ್ಯಾನ್ ತಗೊಟ್ಟು ಆ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಮತ್ತೆ ಶುಂ ಇದು ಬೆಳ್ಳುಳ್ಳಿ ಮತ್ತೆ ಟೊಮೆಟೊ ಎಲ್ಲಾ ಸ್ವಲ್ಪ ಚೆನ್ನಾಗಿ ಬೇಯಿಸಕೋಬೇಕು ಎಣ್ಣೆಯಲ್ಲಿ ಅದಾದ್ಮೇಲೆ ಬಂದ ಕಾಯಿ ಹೊಲಗಡೆ ಹಾಕ್ಬೇಕು ಮದತ ಎಲ್ಲ ಹಾಕ ಅಾದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕು ಬದ್ನೆಕಾಯಿನ ಅದ ಆದ್ಮೇಲೆ ಸ್ವಲ್ಪ ನೀರ್ ಹಾಕ್ಬೇಕು ಬೇಕಾದ್ರೆ ಮಾತ್ರ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗ್ ಬೇಯಿಸಿದ್ರೆ ರೆಡಿ ಆಗುತ್ತೆ ಚಪಾತಿಗೆ ರೈಸ್ ಸೇ ಮ್ದೆಗೆ ಎಲ್ಲ ಚೆನ್ನಾಗಿರುತ್ತೆ ಹ್ಮ
ಮತ್ತೆ ನಿಮಗೆ ತರಕಾರಿಯಲ್ಲೇ ಏನೇನ ಇಷ್ಟ.
ನಂಗೆ ತರಕಾರಿಯಲ್ಲಿ ಕ್ಯಾರೆಟ್ ಇಷ್ಟ. ಮೇ ಪೀಸ್ ಇಷ್ಟ ಹಾಗ್ಲ್ಕಾಯ ಇಷ್ಟ. ಬೀಟ್ರೂಟ್ ಇಷ್ಟ. ಕ್ಯಾಪ್ಸಿಕಂ ಜಾಸ್ತಿ ಇಷ್ಟ
ಹಾ
ಹಾ ನಿಮ್ಗೆ ಏನೇನ ಇಷ್ಟ.
ನಮಗೆ ಕ್ಯಾರೆಟು ಬೀನ್ಸ್ ಆಮೇಲೆ ಇಲ್ಲಿ ಇದು ಬೀಟ್ರೂಟ್ ಹಾಗಲ್ಕಾಯಿ ಆ ಆಮೇಲೆ ಇದು ಕ್ಯಾಪ್ಸಿಕಮ್.
ಹ ನಿಮಗ್ ಗೊತ್ತಾ ಕ್ಯಾಪ್ಸಿಕಮಲ್ಲಿ ಎಲ್ಲ ಏನೇನೆಲ್ಲಾ ಮಾಡ್ಬೋದು ಅಂತ.
ಹಾ ಮಾ ಗೊತ್ತು
ಏನನ್ ಮಾಡ್ಬೋದು.
ಕ್ಯಾಪ್ಸಿಕಮ್ ಅಲ್ಲಿ ಪಲ್ಯ ಮಾಡ್ಬೋದು ಸಾರು ಮಾಡ್ಬೋದು. ಆಮೇಲೆ ಅದ್ರಲ್ಲಿ ಫ್ರೈಡ್ ರೈಸ್ ಮಾಡ್ಬೋದು.
ಹಾ
ಹ ಅಷ್ಟೇ ನನಗೆ ಗೊತ್ತಿರೋದ್ ಮೂರೆ
ಮತ್ತೆ ಮೊಟ್ಟೆ ಎಗ್ ರೈಸ್ ಎಲ್ಲ ಮಾಡಬಹುದು.
ಹಾ ಎಗ್ ರೈಸ್ ಲ್ಲೂ ಹಾಕ್ತಾರೆ ಪಲ್ಲವ್ಲ್ಲೂ ಹಾಕ್ತಾರೆ
ಕ್ಯಾಪ್ಸಿಕಮ್ ರೈಸ್ ಮಾಡ್ಬೋದು.
ಹಾ ಹಾ
ಹಾ ನೀವು ಹ
ಹಾ ಹೇಳಿ. ಹಲೋ
ಹಲೋ ಕೇಳಿಸದಿದ್ಯಾ
ಹಾ ಹೇಳಿ
ಕ್ಯಾಪ್ಸಿಕಮ್ ರೈಸ್ ಹೆಂಗಂತ ಗೊತ್ತಾ ಮಾಡೋದು.
ಒಂದ್ ಸ್ವಲ್ಪ ನಿಮಗ್ ಬಂದ್ರೆ ಹೇಳಿ ಹೆಂಗ್ ಮಾಡೋದು.
ಹೌದಾ ಕ್ಯಾಪ್ಸಿ ಕಮ್ಮ ಚೆನ್ನಾಗಿರೋ ತಗೋಬರ್ಬೇಕ. ಸಗಡ್ ಬು ಸ ಕೋಬೇಕು ಚೆನ್ನಾಗಿ ಆಮೇಲೆ ಒರ್ಸುತ್ತೆ ಆದ್ಮೇಲೆ ಕಟ್ ಮಾಡ್ಬೇಕು. ಹ ಪೀಸ್ ಪುಟ್ ಪುಟ್ಟ ಪೀಸಗಳಲ್ಲ ಕಟ್ ಮಾಡ್ಕೊಂಡು ಸೈಡ್ಗೆ ಇಟ್ಕಬೇಕು. ಆಮೇಲೆ ಈರುಳ್ಳಿ ಕಟ್ ಮಾಡ್ಕೋು. ಈರುಳ್ಳಿ ಟೊಮೆಟೊ ಕಟ್ ಮಾಡ್ಕೊಬೇಕು. ಅದಾದ್ಮೇಲೆ ಒಂದು. ಬಾಣಲಿಯಲ್ಲಿ ಎಣ್ಣೆ ಹಾಕ್ಬೇಕು. ಚಕ್ಕೆ ಲವಂಗ. ಆಮೇಲೆ ಚಕ್ಕೆ ಲವಂಗ ಆಮೇಲೆ ಇನ್ನೇನೂ ಗೋಡಂಬಿ ಆಮೇಲೆ. ಏಲಕ್ಕಿ ಎಲ್ಲ ಹಾಕ್ಬೇಕು. ಅದಾದ್ಮೇ ಯೇ ಇರುಳ್ಳಿ ಹಾಕ್ಬೇಕು.
ಹಾ
ಆಮೇಲೆ ಚೆನ್ನಾಗ್ ಗೋಳಸ್ಕೋಬೇಕು ಅದಾದ್ಮೇಲೆ ಟೊಮೆಟೊ ಹಾಕ್ಬೇಕು ಚೆನ್ನಾಗ್ ಗೋಳಿಸಸ್ಕೋಬೇಕು. ಅದಾದ್ಮೇಲೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಅದುನ್ನೆಲ್ಲ ಅಕಿ. ಅದಾದ್ಮೇಲೆ ಕ್ಯಾಪ್ಸ್ ಕಮ್ಬೇಕು.
ಹಾ ಹೌದಾ.
ಕ್ಯಾಪ್ಸಿಕಂ ಅದಾದ್ಮೇಲೆ. ಹ ಏನಾದೂ. ಚೆನ್ನಾಗಿ ಬೇಯಿಸಬೇಕು.
ಹಾ ಹಾ
ಅದಾದ್ಮೇಲೆ ಸ್ವಲ್ಪ ಉಪ್ಪ ಹಾಕ್ಬೇಕು ಬಿಕಾಸ್ ಅದು ಅ ಇದು ಏನಕ್ಕಂದ್ರೆ ಬೇಗ ಬೇಯ್ಬೇಕಂದ್ರೆ ಉಪ್ಪಾಕ್ಬೇಕು ಅದ್ಮೇಲೆ ಚೆನ್ನಾಗಿ ಮಾಡ್ಕೊಂಡು ಫ್ರೈ ಮಾಡ್ಕೊಂಡು ಎಲ್ಲಾ ಮಸಾಲೆಗಳೆಲ್ಲ ಹಾಕಬೇಕು. ಲಾಸ್ಟಲ್ಲಿ ರೈಸ್. ಅದು ಅನ್ನನ ಮಾಡ್ಕೊಂಡಿರೋ ಅಣ್ಣನ ಅನ್ನನ ಅದ್ರೊಳಗಡೆ ಹಾಕಿ ಬೆರೆಸ್ಬೇಕು. ಅದಾದ್ಮೇಲೆ. ನಿಮ್ಗೆ ತುಂಬಾ ರುಚಿಯ ಆಗ್ಬೇಕು ಅಂತ ಅಂದ್ರೆ ಏನದು ಕಡಲೆ ಬೀಜ ಪುಡಿ ಮಾಡ್ಕೊಂಡು ಅದ್ರ. ಬೆಲೆ ಹಾಕೋಬೇಕು.
ಹಾ ಹಾ
ಬರುತ್ತೆ ಆಮೇಲೆ ಅದಾದ್ಮೇಲೆ ಕೊತ್ತಂಬರಿ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಮಾಡಕೊಟ್ರೆ ಮುಗಿತು.
ಆಮೇಲೆ ನಿಮಗೆ ಇದು ಊಟದಲ್ಲಿ ಏನೇನ ಇಷ್ಟ.
ನಮಗೆ ಊಟದಲ್ಲಿ ನಾನ್ ವೆಜ್.
ನಾನ್ ವೆಜ್ ಇಷ್ ಚನ ವೆಜ್.
ವೆಜ್ಜ ಏನ್ ಅಷ್ಟು ಇಷ್ಟ ಇಲ್ಲ ನನ್ಗೆ ಬಟ್ ನಾನ್ ವೆಜ್ ಇ ಸಸ್ಯ ಅಷ್ಟ ಪಡಲ್ಲ ಮಾಂಸಾರಿ
ಹ್ಮ ಹಾ
ಮತ್ತತ್ ನಿಮ್್ದೇನಷ್ಟು
ನಮಗೆ ವೆಜ್ ಅಲ್ಲಿ ಪಲಾವ್ ಇಷ್ಟ
ಹಾ
ಆಮೇಲೆ ಇದು ಆ ಉಪ್ಪಿಟ್ಟು ಸಾವ್ಿಗೆ ಉಪ್ಪಿಟ್ಟು ಇಷ್ಟ
ಹಾ
ಆ ಆಮೇಲೆ ಇನ್ನೇನು ಇಪ್ಪುಳಿ ಹೋಗ್ರೆ ಇಷ್ಟ ಹಲೋ ಕೇಳಿಸತಾ ಇದಯಾ
ತ
ನಾನ್ ವೆಜ್ ಅಲ್ಲಿ ನಮಗೆ ಬಿರಿಯಾನಿ ಆಮೇಲೆ ಚಿಕನ್ ಕಬಾಬ್ ಹಲೋ ಹಲೋ ಹಲೋ ಹಲೋ ಹೆಲೋ ಕೇಳಿಸ್ತಾ ಇದ್ಯಾಾ ಹಲೋ